ಹಲೋ.
ಹಲೋ ಆಯ್ ಮೇಡಂ ಆಯ್ತ ಕಾಫಿ.
ಕೇಳಿಸ್ತಿದೀಯಾ ಮೇಡಮ್
ಏನ್ ಮೇಡಮ್ ನಿಮಗೇ.
ಆಯ್ತಾ ಕಾಫಿ ಟಿ.
ಹ್ಮ ಮೇಡಮ್ ನಿಮ್ದ ಆಯ್ತಾ.
ಹು ನಮ್ದು ಆಯ್ತು ಏನ್ ಮಾಡ್ತಿದ್ದೀರಾ.
ನಮ್ಮ ಮನೆಯಾರ್ ನ ಹಾಸ್ಪಿಟ್ಲ್ ಕರ್ಕೊಂಡ್ ಹೋಗೋಣ ಅಂತ ಬಂದಿದ್ದೆ. ನೀವು ಮೇಡಮ್ ಏನ್ ಮಾಡ್ತಿದ್ರಿ.
ನಾನು ನಮ್ಮ ಅಕ್ಕನ್ ಊರಿಗ್ ಹೋಗ್ತಾ ಇದ್ದೆ. ಮತ್ತು ಸ್ವಲ್ಪ ನಾವಿರೋ ಪ್ಲೇಸ್ ಇಂದ ಒಂದ್ ಓ ಟೆನ್ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ ಅಷ್ಟೇನೆ.
ಹಾ
ಮಾರ್ನಿಂಗು ಸ್ಕೂಲ್ಗ ಹೋಗಿ ನಮ್ಮ ಅಮ್ಮನವ್ರಗ್ ಹೋಗಿದ್ದೆ ಇವಾಗ ನಮ್ಮ್ ಅಪ್ಪಾರ ಊರ್
ತ್ತೆ ಏನ್ ಮಾಡ್ತಿದ್ದೀರ ಸ್ಯಾಟರ್ಡೆ. ಫುಲ್ ಬಿಸಿ ಆಗಿದ್ದೀರಾ ಕಾಲೆ ಮಾಡಿಲ್ಲ.
ಹ್ಮ್ ಮೇಡಮ್ ಇವತ್ ಅಲ್ಲಿ ಇದಕ್ ಬೇರೆ ಹೋದ್ನ ಮತ್ತೆ ಇಲ್ಲಿ ಸಂಘದ ಹತ್ರ ಬೇರೆ ಇದನ್ನ ಒಪ್ಕೊಂಡಿದೀನಲ್ಲಾ. ಅದನ್ ಬೇರೆ ಮಾಡಕ್ ಬನ್ನ. ಹ್ಮ ಹೌದು.
ಎಷ್ಟು ಕೊಡ್ತಾರೆ ನಿಮ್
ಅದು ತಿಂಗಳ ಒಂದ ಸಾವಿರ ಮೇಡಮ್
ಅಷ್ಟಕ್ಕೆ ಹೋಗ್ತೀರಾ ನಿಮ್ದು ಎಜುಕಷನ್ ಏನಾಗಿದೆ ಹೇಳಿ.
ಎಜುಕೇಶನ್ ಎಸ್ ಎಸ್ ಎಲ್ ಸಿ ಆಗಿದೆ.
ಪಿಯುಸಿ ಎಷ್ಟೇನಾ.
ಎಸ್ ಎಸ್ ಎಲ್ ಸಿ ಮೇಡಮ್ ಪಿ ಯುಸಿ ಅಲ್ಲಾ.
ಎಸ್ ಎಲ್ ಸಿ ನ.
ನಾವು ಟೌನ್ ಅಲ್ಲಿ ಟ್ಯೂಷನ್ ಮಾಡೋದ್ರೆ ಹದ್ನೈದರಿಂದ ಇಪ್ಪತ್ ಸಾವಿರ ಆಗುತ್ತೆ ನೀವು ಬರಿ ಒಂದ್ ಸಾವಿರಕ್ ಹೋಗ್ ತಿರಲ .
ಮಕಳ್ ಹತ್ರ ಉಳ್ತಾಯ ಆಗತ್ತಲ್ಲ ಮೇಡಮ್ ಅದನ್ ಕಟ್ಟಸ್ಕಂಡು ಬ್ಯಾಂಕಿಗೆ ಕಟ್ಟದು.
ಹಾ
ಅವ್ರು ಇಂತಿಂತದ್ ಕಲ್ಸ್ರಿ ಅಂತ ಹೇಳ್ತಾರೆ ಅದನ್ ಕಲ್ಸೋದ್ ಎರಡ್ ಅವರ್ ಅಷ್ಟೇ ಮೇಡಮ್ .
ನಾವ್ ಎರಡುವರಿಗೆ ಒಂದ್ ಬಾಯ್ ಹತ್ರ ಒಂದ್ ಗರ್ಲ್ ಹತ್ರ ಐನೂರು ರೂಪಾಯಿ ತುಗೊಂತೀನಿ
ಹೌದಾ
ನಾನ್ ಮಾಡೋದ ಐದೂುವರೆಿಂದ ಏಳುವರೆವರೆಗೂ ಟ್ಯೂಷನ್ ಇರುತ್ತೆ ಮಂತ್ಲಿ ಕರೆಕ್ಟ್ಗ ಐನೂರು ರೂಪಾಯಿ ತುಗೋತೀನಿ ನಾನು ಮುಂಚೆ ಹಳ್ಳಿಯಲ್ಲಿ ಇದ್ದೆ ಹಳ್ಳಿಯಲ್ಲಿ ಮಾಡ್ತಾ ಇದ್ದೆ ಹಳ್ಳಿಯಲ್ಲೂ ಅಷ್ಟೇ ತಗೊಳ್ತಾ ಇತ್ತು ಅಂದ್ರೆ ಇಂಗ್ಲಿಷ್ ಮೀಡಿಯಂ ಅಲ್ಲ ಹಂಗಾಗಿ ಸ್ವಲ್ಪ ನೀವು ಕನ್ನಡ ಮೀಡಿಯಂಗೆ ಮಾಡ್ಬೋದಪ್ಪ ಮಕ್ಕಳು ಬರ್ತಾರೆ ಕನ್ನಡ ಮೀಡಿಯಂ ಅಂದ್ರೆ ನಿಮ್ಗೆಲ್ಲ ಟೆಂತ್ ಟೆಂತ ಓದಿದ್ದೀರಾ ಅಂದ್ರೆಲ್ಲಾ ಎಕ್ಸ್ಪೀರಿಯನ್ಸ್ ಇರುತ್ತೆ ಗೊತ್ತಿರುತ್ತಲ್
ಹ್ಮ್
ಮ್ಯಾಥ್ಸ್ ಮಾಡಕ್ಕ ಬರ್ಬೇಕು ಏನು
ಮ್ಯಾಥ್ಸ್ ಇಂಗ್ಲಿಷ್ ಮ್ಯಾಥ್ಸ್ ಅಲ್ಲಿ ಇದ್ರೆ ಫಸ್ಟ್ ಮಾಡ್ಬೋದು ಮೇಡಮ್
ಹೌದು ಅದೆಲ್ಲ ಬರುತ್ತಾ
ಮ್ಯಾಥ್ಸ್ ಅಲ್ಲಿ ಸ್ವಲ್ಪ ಡಲ್ಲ ಇಂಗ್ಲಿಷ ಓದ್ತನಿ
ಮ್ಯಾಥ್ಸ್ ಅಲ್ಲಿ ಸ್ವಲ್ಪ ಡಲ್ಲೆ ಮೇಡಮ್ ಅದೇ ಸಬ್ಜೆಕ್ಟ್ ಬಾಳ ಕಷ್ಟ
ಹಾ ಹೌದಾ ಹ್ಮ್
ಅವರು ಮಾಡದೊಂದ್ ಗಂಟೆ ಒಂದವರ್ ಗಂಟೆ ವಾರದಲ್ಲ ಅದು ಒಂದೇ ದಿವಸ ಬೇರೆನಾ
ಹಾ
ಶನಿವಾರ ಮಾತ್ರ ಅಲ್ಲ ಹ್ಮ್ ಅದ ಅಷ್ಟೇ ಹೇಳ್ತಿದ್ದಾರೆ ನೋಡ್ಬೇಕ ಅದರ ಬಗ್ಗೆ
ವಾರದಲ್ಲಿ ಒಂದ ದಿನ ಅಲ್ಲಿಗೆ ಐದ್ ವಾರ ಮಾಡಿದ್ರ ಐದ್ ವಾರಕ್ ಒಂದ್ ಸಾವಿರ ಕೊಡ್ತಾರ
ಹಾ ಮೇಡಮ್
ನಮ್ದೇ ಬೆಟರ್ಪ್ಪಾ ನಮ್ದ ಅಂದ್ರೆ ಬೆಳಿಗ್ಗೆ ಸಾಯಂಕಾಲ ಎರಡು ಟೈಮ್ ಮಾಡುದ್ರೆ ಇಪ್ಪತ್ತರಿಂದ ಇಪ್ಪತ್ತೈದ ಸಾವಿರ ಆಗುತ್ತೆ ಟ್ಯೂಷನ್ ಇಂದ ಹ ಒನ್ ಟೈಮ್ ಮಾಡುದ್ರೆ ಹತ್ತರಿಂದ ಹದ್ನೈದು ಸಾವಿರ ಆಗುತ್ತೆ
ಇಲ್ಲಿ ಬ್ಯಾರೆ ಸ್ಯಾಲ್ರಿ ಅದ ಟ್ಯೂಷನ್ ಆಗ ಎಷ್ಟ ತಗೊಂತೀರಾ
ಹೂ ಟ್ಯೂಷನ್ ಅಲ್ಲೇ ಐದನೂರು ರೂಪಾಯಿ ತುಗೊತೀವಿ ಒಂದ್ ಸ್ಟೂಡೆಂಟಗೆ ಇವಾಗ ಅಂದ್ರೆ ನಾನು ಹೊರ ಹೊರಗ ಹೋಗಿ ಮಾಡ್ತಾ ಇದ್ದೀನಲ್ವಾ ಹಂಗಾಗಿ ಸ್ವಲ್ಪ ಮಕ್ಳಿಗೆ ಯಾರಿಗು ಇನ್ಫಾರ್ಮ್ ಮಾಡಿಲ್ಲ ಕರೀತಾನ ಇಲ್ಲ ಬಂದಷ್ಟು ಮಕ್ಳು ಬರ್ತಿಂತು ಸುಮ್ನೆ
ಹ್ಮ
ಹಾ ಮುಂಚೆ ತುಂಬಾ ಮಕ್ಳು ಬರ್ತಾ ಇದ್ರು ಇಪ್ಪತ್ತೈದ ಮಕ್ಳು ಬರ್ತಾ ಇದ್ರು
ಹಾ ಮೇಡಮ್
ಇವಾಗೇನ್ ಅಷ್ಟೊಂದು ಇದ ಮಾಡ್ತ ಇಲ್ಲ ನಾನು
ಹ
ಮನೆ ಬಾಡಿಗೆನೆ ಐದುವರೆ ಸಾವಿರ ನಂದು
ಮನೆ ಬಾಡಿಗೆ ನಿಮ್ದ ಮಡಮ್ ಸಂತೂರು
ಸ್ವಂತ ಊರು ಹಳ್ಳಿ ಬರ್ತ್ತೆ ಅಂತ
ಹ್ಮ್
ಸಿಟಿಯಲ್ಲಿ ಅಂದ್ರೆ ಅಪ್ ಅಂಡ್ ಡೌನ್ ಮಾಡಕ್ಕೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನನ್ಗೆ ಹಂಗಾಗಿ ಸಿಟಿ ಅಲ್ಲಿ ಇದ್ದೀನಿ
ಹ್ಮ
ಹಳ್ಳಿಯಿಂದ ಅಪ್ ಅಂಡ್ ಡೌನ್ ಮಾಡ್ಕೊಂಡು ಈ ತರ ಟೀಚರ್ಸ್ ಕೆಲಸ ಮಾಡಕ್ ಕಷ್ಟನೇ
ನಮ್ ಕಡೆ ಅಂದ್ರೆ ಆಟೋಗಳು ಇರಲ್ಲ ಬಸ್ಗಳು ಇರಲ್ಲ ತುಂಬಾ ಪ್ರಾಬ್ಲಮ್ ಓಡಾಡೋಕೆಲ್ಲ ಆಗಲ್ಲ ಅದಕ್ಕೋಸ್ಕರ ಸಿಟಿಯಲ್ಲಿ ಇರೋದು
ಹ್ಮ್
ಇರುತ್ತಲ್ವಾ ಸಿಟಿ ಯಲ್ಲಾದರೆ ಎಲ್ಲದಕ್ಕೂ ವರ್ಕೌಟ್ ಆಗುತ್ತೆ
ಹ್ಮ್
ಉಳು ಹೋದು ನಾವು ಹಳ್ಳಿಯಲ್ಲಿ ಉಳಿಸುವುದು ಕಷ್ಟ ಏನ್ ಬೇಕಾದ್ರೂ ಒಂದ ಬಿಸ್ನೆಸ್ ಮಾಡೋದ ಯಾವುದೋ ಒಂದು ಬಿಸ್ನೆಲ್ಸು
ಸಿಟಿಯಲ್ಲಿ ಹಂಗ್ ಮಾಡಕ್ ಬರಲ್ಲ ಅಂತ ಹಳ್ಳಿಯಲ್ಲಿ ಮಾಡಕ್ ಬರಲ್ಲ ನಾನಂದ್ರೆ ಹಳ್ಳಿಯಲ್ಲಿ ಇದ್ದಾಗ್ಲೂ ಹಳ್ಳಿ ಮಕ್ ಟ್ಯೂಷನ್ ಗೆ ಕಳಿಸ್ತಿದ್ರು ಅವ್ರತ್ರನು ಅಷ್ಟೇ ತಗೊ
ಹ್ಮ
ಹಂಗೇರಿ ಮೇಡಮ್ ಬಸ್ ಇಳಿತೀನಿ
ಹ್ಮ್
ಹೇಳಿ ಮೇಡಮ್ ಇವಾಗ
ಇಳಿದ್ರಾ ಮೇಡಮ್ ಬಸ
ಹ್ಮ
ಯಾವರಿಗ ಹೋಗಿದ್ದೀರಾ ಅಂದ್ರೆ ಮೇಡಮ್ ನೀವು
ನಾವು ಆಯ್ತು ಇಲ್ಲಿಗ್ ಬರ್ದೆ
ಹಾ
ಹಂಗಾಗ್ ಬಂದೆ ನಮ್ಮಮ್ಮಗೆ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಎಲ್ಲಿಗೂ ಹೋಗೋ ಮನ್ಸಿಲ್ಲ ಜಾಸ್ತಿ ಯಾರತ್ರ ಮಿಂಗಲ್ ಆಗ್ತಿಲ್ಲ ಇವಾಗ ಸ್ಕೂಲಲ್ಲೂ ಮೇಡಮ್ ಹಂಗೆ ಅಂತಿದ್ರು ಮುಂಚೆ ತರ ಇಲ್ಲ ತುಂಬಾ ಚೇಂಜ್ ಆಗಿದೆಯ ಅಂತ
ಹ್ಮ್
ಅಂದ್ರೆ ಮನ್ಸಿಗೆ ಸ್ವಲ್ಪ ಬೇಜಾರ ಅಷ್ಟೇನೇ
ನಮ್ಏನಾಗೈತಿ ಹುಷಾರಿಲ್ಲಾ ಹಲೋ
ನಂಗ್ ಕೇಳಿಸ್ತಿಲ್ಲ ವಾಯ್ಸ ಬ್ರೇಕ್ ಆಗ್ತಿದೆ. ಹಲೋ
ಹಾ ಹೇಳಿ ಮೇಡಮ್? ನೆಟ್ವರ್ಕ್ ಪ್ರಾಬ್ಲಮ್ ಅನ್ಸುತ್ತೆ ಎಲ್ಲಾ ಕಟ್ ಕಟ್ಟ ಆಗ್ತಿದೆ ಬ್ರೇಕ್.
ಹಲೋ
ಹಲೋ ಹಾ ಹೇಳಿ ಮೇಡಮ್?
ಕೇಳಿಸ್ತಿದೆ ಅಲ್ವಾ?
ಹಾ ಕೇಳಿಸ್ತಿದೆ ಅಮ್ಮಂಗೆ ಏನ್ ಹೆಲ್ತ ಹುಷಾರಿಲ್ಲ ಮೇಡಮ್ ಅಂತ ಕೇಳ್ದೆ?
ಏನ್ ಮಾಡ್ತೀ
ನೆಡ್ಕೊಂಡು ಹೋಗ್ತಿದ್ದೀರಾ ಮೇಡಮ್ ಗಾಳಿ ಸೌಂಡ್? ಇಸ್ಟ ಬೇಗ ಹೋಗಿದ್ದೀರಾ ನೆಡ್ಕೊಂಡ್ ಹ ನೆಡ್ಕೊಂಡೋಗ ಊರಲ್ವಾ ಅದು?
ಇಲ್ಲ ನೆಡ್ದೇನ ಹೋಗಂಗಿಲ್ಲ ಮನೆ ಸ್ವಲ್ಪ ದೂರ ಆಗುತ್ತೆ ಅಷ್ಟೇನೆ.
ಹೌದ? ಎಂತ ಊರ್ ಅಂದ್ರಿ ಮೇಡಮ್ ಅದು?
ಹ್ಮ
ಎಂತ ಏನು ಹೆಸರು ಊರ್ ಹೆಸರು?
ಬಲ್ಲಾಳ್ ಸಮುದ್ರ.
ಬಲ್ಲಾಳ್ ಸಮುದ್ರ ಎಲ್ಲೋಡ್ ಒಳಗಡೆ ಹೋಗ್ಬೇಕಲ್ಲ ಅದಾ?
ರೋಡ್ ಸೈಡೇ ಇರೋದು ಸ್ವಲ್ಪ ದೂರ ನಡೀಬೇಕು.
ಹಾ ಬಸ್ಸು ಆಟೋ
ಹ್ಮ
ಆಟೋ ಬಸ್ ಎರಡು ಓಡಾಡ್ತ ಅಂದ್ರೆ ಟೈಮಿಂಗ್
ಹಾ ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ. ಹಳ್ಳಿ ಇದ್ದುದ್ದು.
ಈಗ ಕೇಳುತ್ತ ಮಾತಾಡ್
ಮತ್ತೆ?
ಮತ್ತೆ ಮೇಡಮ್ ಏನ್ ಅಡಗೆ?
ಬಂದೆ ನಮ್ ಅಕ್ಕ ಭಾವ ಇಲ್ಲ ಫೋನ್ ಮಾಡ್ಬೇಕ್ ಅವ್ರಿಗೆ. ಮನೆಗ್ ಬಂದಿನ್ ಬರ್ರಿ ಅಂದ್ರೆ ಬರ್ತಾರೆ ಮಾವನ್ ಹಣ್ ಕೊಡ್ತಾರಂತೆ ಮಾವನ್ ಹಣ್ ಬೆಳ್ ನನಗಿಷ್ಟ ಅಲ್ಲ ಅದಕ್ ಕೊಟ್ಟು ಕಳ್ಸೋಕಂತ್ ಇದಾರೆ.
ಹೌದೆನು.
ನಾನಂದ್ರೆ ಇವ್ರ್ ಮನೇಲಿ ಮನೆ ಮಗಳ ತರ ಬೆಳದಿದ್ದು. ಹಂಗಾಗಿ ಇವ್ರಗ್ ನಾನು ಅಂದ್ರೆ ತುಂಬಾ ಇಷ್ಟ.
ಹ್ಮ ಅವಳಿಂದ ಬೆಳಸಿದ್ದಾಳಲ್ಲ.
ಹ್ಮ್ ಮತ್ತೆ ರಿ.
ಹೇಳ್ಬೇಕು. ಸ್ಪೆಷಲ್ ಏನ್ ಅಕ್ಕರ ಮನೇಲಿದ್ದೀರಾ ಇವತ್ತೇನ್ ಫುಲ್ ಸ್ಪೆಷಲ್ಲೂ.
ಹ್ಮ್. ಸರಿೇ ಇರಿ ಮಾಡ್ತೀನಿ ಅಕ್ಕನ ಕಾಲ್ ಮಾಡಿ.
ಹ್ಮ್ಮ್.